ಹಲೋ ಹೇಳಿ ಹ ಕೇಳಸತೈತೆ ಬ್ರೋ ಆಯ್ತ ಬ್ರರು ಏನ್ ಮಾಡ್ತೀವಿ ಒಬ್ರು
ಏನಿಲ್ಲಾಬ್ರ ಮಲ್ಕೊಂಡಿದ್ವಿ
ಮಲ್ಗಿದ್ರ
ನಮ್ರ
ನ್ನೆಬ್ರು ಆ ನಾವ ಇಲ್ಲಾಬ್್ರರು ಹಿಂಗೆ ಒಂಚೂರು ಹೊರಗಡೆ ಬಂತ ಅಡ್ಡಾಡ್ತಿದ್ವಿ
ಹಾ
ಯಾರೋ ಬೇರೆ ನಮ್ ಫ್ರೆಂಡ್ಸ ಟ್ರಿಪ್ ಇರೋದ ಸ್ಟೋರ ಹಾಕಿದ್ರ
ಹಾ ಹಾ
ಹಂಗೆ ನಿಮಗ್ ೋರ್ಸ್ಯಾ
ಹಾ
ಹ ನಾವು ಬಾಳ ದಿನ ಆಯ್ತು ಎಲ್ಲ ಒಂದ್ತ್ರ ಸಿಕ್ಕಿ
ಅದೇ ಅದೇ
ಟ್ರಿಪ್ ಹೋಗೋಣ ಅಂತ ಫೋನ್ ಹಚ್ಚಿದಬ್ರು ಕೇಳೋಣ ಎಲ್ಲಾ ಫ್ರೆಂಡ್ಸ್ಗು ನನಂದ ಬಹಳ ಜನ ಕ ಕಂಟಕ್ ಚಿತ್ರ ಅಲ್ಲ ನಿಮ್ಮ ಹತ್ರ
ಹಮ್ರ
ಎಲ್ಲಾರು ಕೇಳ್ತಯ ಹೋಗೋಣ ಅಂತೇಳಿ ಫೋನ್ ಹಚ್ತೇಬ್ರ
ಅೇ ಬ್ರೋ ಕೊಣ ಬಟ್ ನಾಮೀ ಸ ಹುಷಾರ ಇಲ್ಲ ಅವರ
ಎಯಾಕಬ್ರೋ
ಈ ಬರ ಸಪಾ ಜ್ವರ ಬಂದಿದ್ು ಸ್ವಲ್ಪ ದಿವಸ ಫೀವರ್ ಆಗಿತ್ತು ಸ್ವಲ್ಪ
ಹ ಹಾ
ಹ ಬಾಳ ದಿವ್ ಆಯ್ತು ಜಾವರ ಬಿಡ್ಲಿಲ್ಲ ತೋರ್ಸಿ ತೋರ್ಸಿ ಜಾಕ ಆಯ್ತು
ಹಾ
ಹ್ಮ್ ಅದು ಬೇರೆ ಅದ್ರ ಜೊತೆ ಸ್ವಲ್ಪ ಎಲ್ಲ ಕಾಲ್ ನೋಾಗಿದೆ
ಹಾ ಹಾ ಬ್ರರು ಹಾಸ್ಪಿಟ್ಲ್ಲ್ ತೋರ್ಸ್ಕೊಬೇಕಲ್ಲಬ್ರ
ಲಲ್ಲಿ ಹೋಗಿದ್ವಿ
ಹ್ಮ್
ಓ ಎಷ್ಟ್ ಹಾಸ್ಪಿಟ್ಲ್ಗರು ಬಾಳ ಕಡೆ ತೋರ್ಸುದ್ ಅದು ಮೇಲ ಆಗುತ್ತೆ ಮತ್ತೆ ಸ್ಟಾರ್ಟ್ ಆಗುತ್ತೆ ತ್ತ ಮೇಲ ಕೊತ್ತ ಸ್ಟಾರ್ಟತ್ತ ಇದು ಕಾಲ್ಏನ್ ಸ್ವಲ್ಪ ಎಲ್ಲಾ ಮನೆಯಲ್ಲ ಸ್ವಲ್ಪ ಕಾಲ್ ಉುಣಕಿತ್ವರು
ಹಾ
ಹುಣಕಿ ನರ ಒಳ್ಳಿದೆ ಅಂತ ಸ್ವಲ್ಪ ಕಾಲಿ ಸ್ವಲ್ಪ ಬಾತ್ಕೊಂಡಿತ್ತು
ಹ ಹೌದಬ್ರು
ಹ್ಮ್
ಒಬ್ರು ಎಲ್ಲ ನ ಚೆನ್ನಾಗಿರೋ ಹಾಸ್ಪಿಟ್ಲ್ ಅಲ್ಲಿ ತೋರ್ಸ್ಬೇಕಿತ್ತಲ್ಲ ಒಬ್ರು
ಅದೇ ಬ್ರರು ಸ್ವಲ್ಪ ತೋರ್ಸಿದ್ಲ್ಲ ಹೋಗ್ ದೊಡ್ ದೊಡ್ಡಾಸ್ಪಟ್ಲ್ ತೋರ್ಸಿದ್ವಿ
ಹಾ
ನೀ ಜ್ವರದ ಏನೋ ಪರವಾಗಿಲ್ಲ ಕಾ ಜ್ವರ ಏನಾಯ್ತ ಸ್ವಪತಿಸ ಬರ ಬಂತತ್ ಹಂಗೆ ಒಂದ್ ವಾರ ಹಂಗೆ ಆಯ್ತಿತಿ ಜರ್ದು
ಆ
ಹಾಗಾದ್ಮೇಲೆ ಸ್ವಲ್ಪ ಎಲ್ಲ ಹೊರ ಹೊರಗಡೆ ಎಲ್ಲ ಹೋಗಿ ಸ್ವಲ್ಪ ಟ್ರೀಟ್ಮೆಂಟ್ ತಗೊಂಡು
ಹಾ
ಇಂಜೆಕ್ಷನ್ ಇಂಜೆಕ್ಷನ್ ಟ್ಯಾಬ್ಲೆಟ್್ಯಬ್ಲೆಟ್ ಮಾಡಸ ಹಾಕ್ಸ್ಕೊಂಡು ಮತ್ತೆ ಬ್ಲಡ್ ಚೆಕಪ್ ಎಲ್ಲ ಮಾಡ್ಸದ್ವಿ
ಹಾ
ಜ್ವರ ಪರವಾಗಿಲ್ಲ ಜ್ವರ ಮೇಲ ಆಯ್ತು ಜ್ವರ ಏನ ಇಲ್ಲ ಈಗ
ಹ್ಮ್ ಕಾಲ್ ನವ್ ಏನ್ ಹೇಳ್ತಾರಬರು
ಹ್ಮ ನದಿಯಾಗ ಕಾಲ್ ನೋವು ಇದು ನರ ಒಳ್ಳಿದಲ್ಲ ಅದು ನನ್ ಟೈಮು ಆಯ ಏನು ಏನಾದ ಔಸ್ಿ ಆಮೆಂಟ್ ಗಿಮೆಂಟ್ ಅಿ
ಹಾ
ರೋಚ ನೋವು ಇರಲ್ಲ
ಹ್ಮ
ಹ್ಮ ಇದ್ದಂತೆ ನೋಡದ್ರೆ ಎಲ್ಲಾ ಫುಲ್ ನೋವು ಸ್ವಲ್ಪ ಬಾವು
ಹ್ಮ್ ಹ್ಮ್
ಹ್ಮ್ ಹಾಸ್ಪಿಟ್ಲ್ ಅಲ್ಲಿ ನೋಡಿದ್ರೆ ಅವ್ರು ನೋಡಿದ್ರೆ ಒಳಗಡೆ ಪ್ರಾಬ್ಲಮ್ ಆಗಿದೆ ಅದ್ ಮಾಡ್ಬೇಕು ಅದ್ ಮಾಡ್ಬೇಕು ಮತ್ತೆ ಕಾಲಲ್ಗೆ ಪ್ರಾಬ್ಮ್ ನನಗ್ ಭಯಬ್ರು
ಹಾ ಹು ಏನಾಗಲ್ಲ ಮಾಡ್ಸಿ ಬ್ರೋತ್ಲ ಏನಾಗಲ್ಲ ಯಾವತ್ಗೂ ನೋವು ಹಂಗೆ ಇರ್ತದಲ್ಲಬ್ರರು ನೋವ ತಿನ್ಕೊಂಡ್ ಹಂಗಗೆ ಇರ್ತೀರಾ
ಅದ್ ಅದೇ ಬರು ನೀರ್ ಅಷ್ಟು ನೀರೆಲ್ಲ ಹೋಗಿ ಒಂದ್ ಸ್ವಲ್ಪ ಎಲ್ಲ ಇದಾಗಬಿಟ್ಟಿದೆ ಒಳಗೆಲ್ಲ
ಹ್ಮ ಹಾ್
ಹ್ಮ್ ಅದು ಬೇರೆ ಅವ್ರೆಲ್ಲಾ ಅವರು ಅವರಿಿಗೂ ಸ್ವಲ್ಪ ಇದು ನಮಿಗೂ ಸ್ವಲ್ಪ ಭಯ
ಹ್ಮ್
ಮನೇೆಯಲ್ಲಿ ಸ್ವಲ್ಪ ಭಯ
ಏನ್ ಬಯರಲ್ಲ ನೋಡ್ಸಿಬರು ಚೆನ್ನಾಗಿ
ಹ್ಮ್ ಇದು ನರ ನರದ್ ಮ್ಯಾಟ್ರ ಅಲ್ಲೊಬ್ರರು ಸ್ವಲ್ಪ ಕಾ ಮತ್ತೆ ಕಾ ಏನಾದ್ರರು ಇದ ಶಕ್ತಿ ಕಳ್ಕೊಂಡ್ರ
ಹಾ ಹಾ ಅವರು ಡಾಕ್ಟರ್ ಅಷ್ಟ ಇಲ್ ಅವರು ಡಾಕ್ಟರ್ ಅಷ್ಟ ಇಲ್ದ ಹೇಳಲ್ಲ ಅವರು ಧೈರ್ಯ ಇರ್ತದೆ ಮಾಡ್ತಾರ ನೋಡಿ ಇಬ್ರು ಚೆನ್ನಾಗಿರೋ ಹಾಸ್ಪಿಟ್ಲ್ಲ್ ತೋರ್ಸ್ತಿಿದರು ಪ್ರೈವೇಟ್ ಹಾಸ್ಪಿಟ್ಲ್ ಎಲ್ಲನ ಹಾ
ಅದೇಬ್ರು ಆಪರೇಷನ್ ಮಾಡ್ಸ್ಬೇಕು ಅಂತ ಹೇಳ್ತಾ ಇದ್ರು
ಹ್ಮ್ ಮಾಡ್ಸಿಬರು ಯಾವತ್ತ ಇದ್ರಮ್ಮ ಮತ್ತೆ ಇದಾಗಲ್ಲೊಬ್ರು ಹಾ
ಹ್ಮ್ ನೋಡೋಣ ಅವರು ಸ್ವಲ್ಪ ಎಲ್ಲಾ ಕ ಹೋಗಿ ಎಲ್ಲ ತಗಸ್ಕೊಂಡು ಎಲ್ಲಾ ಸ್ವಪ ಬ್ಯಾಂಡೇಜ್ ಗಿಂಡೇಜ್ ಮಾಡ್ಸ್ಕೊಂಡ್ ಬಂದಿದ್ವಿ
ಹಾ
ಹ್ಮ್
ಬ ನಾಟಿ ವೈದ್ಯ ಎಲ್ಲನ್ ತೋರ್ಸ್ಬೇಕಲಬ್್ರರು ಆಯುರ್ವೇದದಲ್ಲಿ
ಅದೇ ಬ್ರ ಆಯುರ್ವೇದ ಅದು ಅದನ್ನು ತೋರ್ಸದ್ವಿ
ಹ್ಮ್
ಬಟ್ ಬ್ರೋ ನಮ್ ಸೈಡು ನಮ್ಮ್ ಊರಲ್ಲಿ ನಮ್ಮ್ ಅಕ್ಕಬಕ್ಕ ಅಷ್ಟೊಂದ ಚೆನ್ನಾಗ್ ನೋಡಲ್ಲ
ಹ ಹಾ
ಅಷ್ಟು ಕಷ್ಟ ಒಂದ ಒಂದ್ ಎರಡ್ ಸಲ ತೋರ್ಸದ್ವಿ ತೋಸ್ರಿ ತೋ ಸ್ರಿಅವರು ಅದೇ ಮಾಡಿದ್ದೆ ಮಾಡ್ತಾರೆ ಅದ ಮೇಲೆ ಏನು ಚೇಂಜಸ್ ಇಲ್ಲ ಸ್ವಲ್ಪ ನೋವು ಕಮ್ಮಿ ಆಗುತ್ತೆ
ಹಾ
ಅಷ್ಟ ಬಿಟ್ರೆ ಬೇರೆ ಏನು ಚೇಂಜಸ್ ಕಾಣ್ತಿಲ್ಲ ಹ್ಮ್ ಯಾರೋ ಹೇಳಿದ್ರು ನಮ ಫ್ರೆಂಡ್ಸ್ ಯಾರೋ
ಹಾ
ಹೊರಗಡೆ ಬಾವ ಯಾವ್ದಾವ ಊರ್ರ ಹೇಳಡಿದ್ ಊರ್ ಮತೋಯ್ತು ಊರ ಹತ್ರ ಹೋಗಿ ಎಲ್ಲ ತೋರ್ಸತಿದ್ರು ಹಾ
ಹ
ಎಲ್ಲ ಮೇಲಾಗುತ್ತಂತೆ ಎಂತೆಂತ ಬಾಳ ಜನಕ್ ಮೇಲಾಗಿದೆ ಬಹಳ ಜನ ಇದನ್ ಮಾಡಿದಿದ್ದಾರೆ ಎಲ್ಲ ಅಲ್ಲೇ ಜಾಸ್ತಿ ಹೋಗೋದು
ಹ್ಮ್ ಹ್ಮ್
ಸ್ವಲ್ಪ ಫೇಮಸ್ ಅಂತ ಅಂದ್ರು ಮೊನ್ನೆ
ಹ ಹೋಗಬರು ಹೋಗಿ ತೋರ್ಸ್ಕೊ ಬನ್ನಿಬರು ವಾಸಿ ಆಗತ್ತಂದ್ರ ಎಲ್ಲಾದ್ೂ ಹೋಗಿಬರು
ಅದೇವರು ಹೋಗಿಲ್ಲಾ ಹೋಗ್ಬೇಕು ನಾಳೆ ನಡಿದ್್ರನು
ಹಾ ಹಾ
ಹ ಹೋಗಿ ತೋರ್ಸ್ಬೇಕು
ವಾಸಿ ಆಗತ್ತ ಅಂದ್ರೆ ಎಲ್ಲಾದ್ಹೋಗ್ಬೇಕರು
ಅದೇ ತೋರ್ಸಿ ನೋಡ್ಬೇಕೊಬ್ರು
ಹೌದು ಬ್ರೋ
ಇದು ಡಾಕ್ಟ್ರ ಬೇರೆ ಡಾಕ್ಟರ್ ನೋಡಿದ್ರೆ ಭರವಸೆ ಕೊಡ್ಲಿಲ್ಲ
ಹ ಹಾ ಹಂಗಾದ್ರಿ ಬೇಡ ರು ಭರವಸೆ ಕೊಟ್ಟಿಲ್ಲಂದ್ರಿ ಬೇಡಬ್ರು ನಾಟಿ ವೈದ್ಯ ತೋರ್ಸಿಬರು ಆಯುರ್ವೇದ
ಅವರು ಹೇಳದ ಏನಂದ್ರೆ ಕಾಲ್ ಈಗ ಆಪರೇಷನ್ ಮಾಡ್ತೀವಿ ಮತ್ತೆ ನ ನರಕ್ಕಲ್ವಾ ನರದಲ್ವ ಮ್ಯಾಟರು ಮತ್ತೆ ಗಿರ ಸತ್ರೆ ಮತ್ತೆ ಕಾಲ್ ತ ವರ್ಕ್ ಆಗಲ್ಲ ಮತ್ತೆ ಕಾಲ್ ಇದ ಪ್ರಾಬ್ಲಮ್ ಆಗುತ್ತೆ
ಹಾ ಹಾ
ಈಗ ನಾವು ಈಗ ಈ ಇರೋ ಪೊಸಿಷನ್ ಇಲ್ಲ ನೋಡಿದ್ರೆ
ಹಾ
ಆಪರೇಷನ್ ಮಾಡದೇ ಸರಿ ಬಟ್ ಆಪರೇಷನ್ ಷನ್ ಮಾಡಿದ್ರೆ ಕಾಲು ಇರುತ್ತೆ ಅಂತ ಹೇಳಕ್ ಆಗಲ್ಲ
ಹಾ ಹಾ
ಅಂತ ಹೇಳಿದ್ಬ್ರು ನಮಗ ಅದ್ಕ ಬಾಯಗ್ ಬಂದಿದೆ ಭಯ ಆಗ್ಬಿಟ್ಟಿದೆ
ಆಾ ಹಾ
ಅದಕ್ಕೆ ಏನ್ ಮಾಡದಂತ ಗೊತ್ತಾಗದೆ ಇದೀವಿ ನೋಡ ಆಪ್ರೇಷನ್ ಅದಕ್ಕೆ ಆ ಆಪರೇಷನ್ ಮಾಡ್ಸೋ ಬೇಡ ಅಂತ ಮನೇಲಿ ವಾಪಸ್ ಕರ್ಕೊಂಡ್ ಬಂದ್ರು
ಹಾ
ಹ್ಮ್ ಅದೇ ಅವ್ನ್ ಕೇಳಿದ್ವಿಬ್ರು ಒಂದ್ಸಲ ಹೋಗ ಇನ್ನೊಂದ್ಸಲ ಬೇರೆ ಕಡೆ ಇಲ್ಲಂದ ದೊಡ್ ಹಾಸ್ಪಿಟ್ಲ್ಗೆ ಇನ್ನೊಂದ್ಸಲ ತುಷ
ಹ
ಇಲ್ಲಿ ಫಸ್ಟ್ ಆಯುರ್ವೇದ ಮಾಡ್ಸದಂತ ಅಲ್ಲಿ ತೋರ್ಸಾದ್ಮೇಲೆ
ಹಾ
ಹ್ಮ್ ಆಯುರ್ವೇದದಲ್ಲಿ ಏನಾದ್ರು ಇದಾದ್ರೆ ಗುಣ ಅ ಗುಣ ಆಗ್ಲಿ ಇಲ್ಲಾಂದ್ರೆ ಮಾಡ್ಸಣ ಆಪ್ರೇಷನ್ ಅಂತ ಅಂದಕೊಂಡಿದೀ ಇರು ಅದಕ್ಕೆೇ ಕರ್ಕೊಂಡ್ ಹೋಗ್ಬೇಕಬ್ರು ಮನೇಲಿ
ಹಾ ಹಾ ಏನು ನೋಡಿ ಚೆನ್ನಾಗಿ ತೋಡ ವಾಸಿ ಮಾಡ್ಕೊಳ್ಳಿ
ಹಿಂಗಿದೆ ಬ್ರೋ ಪ್ರಾಬ್ಲಮ್ ಏನ್ ಮಾಡಣ
ಹ ಏನ್ ಮಾಡ್ತೀರೊಬ್ರು ನಾನ್ ಬರ್ತೀರಾ ಅಂತ ಫೋನ್ ಹಚ್ಚಿದೆೆ
ಅದುಬ್ರು ಮನೆಯಲ್ಲ ಹೊಲ್ದಲ್ಲೆಲ್ಲ ಕೆಲ್ಸ ಮಾಡ್ತಾ
ಹ ಹಾ
ಇದು ಬ್ರೋ ಇದು ಗಾಡಿಯೆ ಗಾಡಿದೂ ಎಲ್ಲಾ ಗಾಡಿಗೆ ಹುಲ್ ತುಂಬಿದಿವ್ ಬ್ರೋ. ಹಊಲ್ ತುಂಬಿ ಹಗ್ಗ ಬೇಕತಿದ್ವಿ
ಹಾ ಹೇಳಿದ್ರು ಹಾ
ಗಾಡಿದು ಅದು ಹಿಂದ್ಗಡೆ ಊಡ ಎದ್ ಮುಂದ್ ಹ ಎದ್ದಬಿಟ್ಟು ಮುಂದ್ಗಡೆ ಹಿಂದೆ ಸ್ವಲ್ ಕಾಲ ಬಂದ್ ಬು ಬಿಡ್ತ ಅದು ಸ್ವಲ್ಪ ಸೈಡಿಗೆ ಬಂದೆ ಸ್ವಲ್ಪ ಕಾಲು ಉಣುಕ್ ಬಿಡ್ತವ್ರ ಸ್ವಲ್ಪ ಏಟ್ ಬಿದ್ದ್ ಬಿಡ್ತವಿ ಬಿಗ್ಗ ಕಾಲಿಗೆ
ಹಾ ಹಾ
ಹಂಗ ಅವತ್ತಗಿದ ಬ್ರೋ ಇನ್ನ ಇವತ್ತುನು ಅನ್ಭವಿಸಸ್ತಾ ಇದ್ದೀನಿ
ಎಷ್ಟು ಒಂದ್ ತಿಂಗಳ ಆಯ್ತಬ್ರ
ಹ ಬ್ರೋ ಆಯ್ತು
ಒಂದ್ ತಿಂಗಳಿಂದ ನೋವಾಗಿ
ಮತ್ತೇ ದಿಸ ಆಯ್ತು ಬ್ರೋ ಅದು ಬ್ರೋ ಮೊದ್ಲು ಏನು ಆಗಿರ್ಲಿಲ್ಲ ಬ್ರೋ ಮೊದ್ಲು ಸ್ವಲ್ಪ ಆರಾಮಾಗಿದ್ದೆ.
ಹಾ
ಸ್ವಲ್ಪ ಸುಮ್ ನೋವದು ನೋವು ಏನ ನೋವ ಸ್ ಸ್ವಲ್ಪ ಒಂದ್ ಟೈಮ್ ನೋವದು ಮೇಲೆ ಆಗದು ಸ್ವಲ್ಪ ಹೋಗದು.
ಹಾ
ಅಷ್ಟೊಂದೇನ್ ನೋವು ಇರ್ತಿರ್ಲ ಪರವಾಗಿಲ್ಲ ಅನ್ನಂಗಿತ್ತು ಮೊದ್ಲು.
ಹ ಹಾ
ನಾನ್ ಬಿಡಿ ಸರ್ ಜಷ್ಟ್ ಗಾಯ ಅಲ್ವಾ ಏನೋ ಆಗುತ್ತೆ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೆ.
ಹ್ಮ್
ಅದೇನ್ ಆಗ್ಬಿಟ್ಟಿದೆ ಒಳಗಡೆ ನರ್ವ್ಕೇಟ್ ಬಿಟ್ಬ ಬಿಟ್ಟಿದೆ.
ಹಾ ಹಾ
ಅದಕ್ಕದ್ ನೋವ್ ನೋವ್ವದ್ ಅವಾಗವಾಗ, ಅದೇನಾಗಬಿಟ್ಟಿದೆ ಒಂದ್ ದಿಸ ಒಂದಲ್ಲ ಒಂದ್ ದಿಸ ಹಂಗೆ ಬತ್ತ ಬತ್ತ ಬಾವು ಬಂದ್ಬಿಡ್ತು ಅದ್ಬೇರೆ ನೀರಲ್ಗೀರಲೆಲ್ಲ ಕಾಲ್ಗೀಟ್ಟು
ಹಾ ಹಾ
ಸ್ವಲ್ಪ ಗದ್ದೆ ಗಿದ್ದೆಲೆಲ್ಲ ಇದ್ ಮಾಡಿ ಅದಿಕ್ಕಿದುಕ್ಕೂ ಸ್ವಲ್ಪೆಲ್ಲ ಕ್ಯೂ ತುಂಬ್ಕೊಂಬಿಡತ್ತೖ ಒಳಕೆಲ್ಲ ಒಳಗಡೆ ಆಗುತ್ತೆ
ಹ ಹಾ ಅಲ್ಲ ಬ್ರೋ ಅಷ್ಟಿದ್ದುಕೊಂಡ್ ನೀವ್ ಗದ್ದೆಗೆಲ್ಲ ಏನಕ್ಕೋದ್ರಿ ಬ್ರೋ?
ಹಿಂಗೆ ಬ್ರೋ ಕೆಲ್ಸ ಇರ್ತಾವಲ್ಲಾ ಮನೇಲಿ ಕೂತ್ಕಳಕ್ ಆಗುತ್ತಾ?
ಹಾ ಹಾ
ನಿಂಗೆ ಅದು ನೋವು ನಾ ಅಷ್ಟ ನಾನೇ ಬಿಡು ಮೇಲಾಗುತ್ತೆ ಏನು ಸ್ವಲ್ಪ ಗಾಡಿ ಬಿದ್ದಿದಾಗ ಸ್ವಲ್ಪ ಗಾಯ ಆಗಿದೆ ಹೋಗುತ್ತೆ ನೋವು ಅಂತ ಅಂದಕೊಂಡೆ ಅದ್ ನೋಡ್ರೆ ಹೊರಗಡೆ ಏನ್ ಜಾಸ್ತಿ ಏಟ್ ಆಗಿಲ್ಲ ಒಳಗಡೆ ಫುಲ್ ಏಟ್ ಆಗಿದೆ.
ಹಾ ಹಾ ಹಾ
ಅದಿಕ್ಕೆ ಬ್ರೋ ಹಿಂಗ ಆಗ್ಬಿಡ್ತಲ್ಲಾ ಇನ್ ಏನ್ ಮಾಡೋದು ಅಂತ
ಹ ಹ್ಮ
ತೋರ್ಸ್ಕೊಂಡ್ವಿ ಈಗ ಫೈನಲ್ಲು ಫೈನಲೀ ಇರೋದು ಆಯುರ್ವೇದ ನ ಅಲ್ಲಿ ಅವ್ರ್ ಏನಾದ್ರು ಕಟ್ ಗಿಟ್ ಹಾಕಿ ಏನಾದ್ರು ಕಾಲ್ಗೀಲ್ ಸ್ವಲ್ಪ ಮೇಲ್ ಮಾಡಿದ್ರೆ
ಹಾ
ಹಿಂಗೆ ಇಲ್ಲ ಅಂದ್ರೆ ಆಪ್ರೇಷನ್ನೇ ಮಾಡಸ್ಬಿಡದು ಬ್ರೋ ಆಗಿದ್ದಾಗ್ಲಿ ಅಂತ.
ನ ನೋಡಿಬ್ರೋ ಧೈರ್ಯ ಫಸ್ಟ್ ಆಯುರ್ವೇದ್ ನೋಡ್ಸಿ
ಹಾ
ಆಯುರ್ವೇದ ಆಗ್ಲಿಲ್ಲ ಅಂದಿದ್ದ್ ಕಾಲಕ್ಕೆ ಇದ್ ಮಾಡಿ ಬ್ರೋ
ಆಗುತ್ತೆ
ಹ ಅಷ್ಟೇ ಅಷ್ಟೇ ದೇವ್ರ್ ಬರ್ದು ಕಳಸ್ ಇರೋದಾಗತ್ತ್,
ಅದೇ ಬ್ರೋ, ಸರಿ ನೋಡೋಣ ಬ್ರೋ, ಸ್ವಲ್ಪ ಎಲ್ಲಾ ಮೇಲಗಿದಾದ್ರೆ ಹೋಗಗ ಹೇಳಿಬ್ರೋಟ್ರಿಪ್ ಬರ್ತವಿ. ತಿನ್ಬೇಕಾದ್ರೆ,
ಹ ಅಲ್ಲ ಗುರು ನಾ ಏನ್ ಕೇಳ್ದೆ ಅಂದ್ರೆ ನೀವ್ ಬಂದ್ರೆ ಬಹಳ ಜನ ಬರ್ತಾರೆ. ಹಂಗಾಗ್ ಕೇಳ್ದೆ.
ನನಗ್ ಬೇರೆ ಹಿಂಗಾಗಿದೇ ಬ್ರೋ ಜ್ವರ ಇದ್ದಿದ್ರೆ ಬೇಕಾದ್ರೆ ಬಂದ್ಬಿಟ್ತಿದ್ದೇ ಬ್ರೋ ನಾನು ಕಾಲಾಗಿದೆ ನಡಿಯಕಾ ಅಲ್ಲಂದ್ರೆ ಹೆಂಗಾಗುತ್ತೆ ಬ್ರೋ ಬರೋಕೆ?
ಹ ಹೋ ನೋಡಿ ಬ್ರೋ ಎಲ್ಲಾ ಕೇಳ್ ನೋಡಿ
ಹಾ
ಕೇಳ್ ನೋಡಿ ಇದ್ ಮಾಡಿ ಬ್ರೋ.
ಅದೇ ಬ್ರೋ ನೋಡನಾ ಬರ್ತೀನಿ ಎಲ್ಲಾ ಕಾಲ್ಗೀಗ್ ಕಟ್ಗಿಟ್ಟ್ ಹಾಕಿಸಸ್ತೀವಿ ನಂ ನಾಳೆ ನಡ್ದಲ್ಲಿ ಹೋಗಿ
ಹಾ ಹಾ
ಸ್ವಪ ಕಾಲ್ಗಿಲ್ ನೋಡ್ಕೊಂಡು ಮೇಲ ಆಗ್ಬೋದು ಆಯುರ್ವೇದಲ್ಲಿ. ಸ್ವಲ್ಪ ಇದಿದೆ ಅಲ್ಲಿ ಚೆನ್ನಾಗ್ ನೋಡ್ತಾರಂತೆ ನಮ್ ಫ್ರೆಂಡ್ಸ್ ಹೇಳಿದ್ರು.
ಹಾ
ಅಲ್ ನೋಡ್ಕಂ ಬರ್ತಿವಿ ಬ್ರೋ,
ಹಾ
ಮತ್ತೆದರದ ಸಮಾಚಾರ.
ಹೇಳ್ಬೇಕ ಬ್ರೋ,
ಎಲ್ಲಾ ಮನೆ ಕಡೆ ಚೆನ್ನಾಗಿದ್ದೀರಾ... ಹ್ಮ್, ಸರಿ ಹೇಳಿ ಬ್ರೋ ಮತ್ತೆ,
ಹಾ, ಸರಿ ಬ್ರೋ,,
ಹ್ಮ್,